ಹಲೋ ರೀ
ಏನ್ ಮಾಡಕತ್ತರಿ
ಏನೆಲ್ಲ ಡ್ರೆಸ್ ಸುಮರ ಕಟ್ಟಿ ಕುಂತಿದೆ
ಊಟ ಆಯ್ತ್ರಿ
ಊಟ ಮಾಡ್ಬೇಕ್ರಿ ಒಪ್ಪತ್ತು ಎರಡ್ ಗಂಟೆ ಕುೊಂಡ್ರತಂದೆ ಮನೆ ಬಲೆ ಒಂದ ಆಮ ಬಂದಿತ್ತ
ಹೌದ್ರಿ ಏನ್ ಶುಕ್ರವಾರ ಶುಕ್ರವಾರ ಮಾಡ್ತಾರ ಏನ್ ಉಪವಾಸ ಅಂದ್ರ ದೇವ್ರ ಹೆಸರು ಯಾವ ದೇವರು ಹೆಸರು ಮಾಡ್ರಿ
ಶುಕ್ರಾರ ಹೆಣ್ಮಕ್ಕದವ್ರಲ್ಲಾ ಬರ್ತದ ಮದ್ ಇಂತಾನೇ ಮಾಡ್ಕೊತ ಬಂದಿವವಿ ಹ ಮನಿಂದು ಉುಗ ಮಾಾಯದಳ ತಾಯ ಮಾಯಿ
ಹ್ಮ್ ಹಂಗಡಿ ಅಂದ್ರೆ ಇಷ್ಟು ವಾರ ಅಂತ ಮಾಡ್ತ್ರೇನ್ದ ಕಂಟಿನ್ಯೂ ಮಾಡ್ತಾರೆ ಹ ಹವಾಗ ಮಾಡದೇ ವಾರ ವಾರ ಹ್ಮ್
ನೀವ್ರೀ ನಿಮದ್ರ ಮಾಡಲ್ಲಲ್ರರಿ ನಿಮ್ದ್ ರೋಜಾ ಅಷ್ಟೇ
ರಿ ಬ ಮಾಡ್ತಾರೀ ಮಾಡೋವರು ಸೋರ ಸೈಯ್ಯದಂತ ಹದ್ಾರ ರೂಪಾಸ್ ಮಾಡ್ತ ಅದು ಮದ್ವೆ ಆಗ್ಲಾರ್ದವ್ರು ಮಾಡ್ತಾರೆ ಮಳೆಗಂಡ ಸಿಗ್ರಿ ಅಂತ ಹ ಮಾಡ್ತಾರ ಮಾಡವ್ರ ಹಿಂಗ ಅದಾವ್ರೀ ಬೇರೆ ಬೇರೆ ನಮ್ಮ್ ಈಗ ಮೂರ ಅಮಕ ಮತ್ತತ್ ಇಡ್ತಾರೀ ಉಪವಾಸ ಹ್ಮ್ ನಾನು ಇಡ್ಬೇಕಂತ ಮಾಡಿನಿ ಇಾ ಏನೇನ್ ಆತದ ನೋಡ್ಬಬೇಕು
ಮಊರಮಕ್ಕ
ದಿನ ಎಡ್ ದಿನ ಹೇತಾರ ಒಬ್ರೊಬ್ಬ ಐ್ ದಿನ ಹೇಳ್ತಾರ
ಹಾಂಂಡ
ಹ್ಮ್ ಏನ್ೀ ಹಾ ಏನ್ ಮನ್ಯಾಗ ಬಂದಿ
ಇಲ್ರರಿ ಇಲ್ ಹೊರಗ ಗೇಟದಲ್ಲ ಅಕ್ಕರ್ದ ಅಲ್ಲಿ ಒಳಗಾಯ್ದ್ ಹೋಗಿದ್ದ ಗಿಡ ಹೆಬ್ಬದ್ರಿ ಮ್ಯಾಲ ಎಬ್ಬ ತಕ ನೋಡಿವ ಒಟ್ಟ ಮ ಒಳ್ಳೆ ಇಳ್ಯವಲ್ದು ಅ ಎಲ್ಲಿ ಒೋಗ್ಯದ ಕಾಣವಲ್ದು ಮತ್ತ ತಳಗ ಯ ಯಕಡೆ ಯಐತಾನ ಅಂತ ತಿಲ್ಲಿಯ ಹೊರಗ ಕುಂತಿ
ಹೌದ ಗಿಡನುೂ ಎಬತಾವ ಏನ್ ಹಾವ
ೀ ಇ ಎದರಾವ ತರನ ದಾಳಿ ಬಡ್ಡಿ ಉದ್ದಕ ಆದ್ರಿ ಜಗ್ಗೆ ಒಂದು ಎಬ್ಬಟ್ಟ ಪಿಂಡ್ ಮೇಲ್ ಕಗದ ಬಿಡಕ್ಳ ಬೆಳಿಯದದ
ಹೌದಾ ಅ ಇವು ಹ್ಮ್ ಒಂದೊಂದ್ ಹಾವುಗಳು ರಫ್ ಇರ್ತಾವಲ್ಲಾ ಈಗ ಅಂತದ್ ಮ್ಯಾಗೆ ಹಬ್ಬತಾವಂತ ಸಾಪು ಪರಿಶಮ ಮೇಲೆ ಎಬ್ಬಲ ಅವು ಗಿಡದ್ದ ಅಂದ್ರೆ ಮತ್ತೆ ಎಲ್ಲ ಚುಚ್ಚಿರ್ತದಲ್ಲ ಅದಕ್ಕೆ
ಹನ್
ಅವ ಹಬ್ಬಾವ್ನು ಏರ್ತಾವಂತ ಅಂತಾರಲ್ಲ ಗಿಡಗಳು
ಏನ್ ಮಾಡ್ತಾವ ಎಬ್ಬಾವ್ರು ಮಾಡೋ ದೊಡ್ಡ ದಪ್ಪ ಇರ್ತವ್ರ ಈ ದಪ್ಪ ಎಲ್ಲಾ ಸ್ವ ಬಾದ್ರ ಹ್ಮ ನಾಲ್ಕೈ ತರ ಬತ್ತಾವ ಗಿಡಿಗೆ ನಾವ್ ಅಂತ ನುಲಗ ನಾವ್ಂತ ನಾಗರಾವ್ಂತ ಮಿಡಗ್ ನಾಗರ ಅಂತಾರ
ಒಂದೊಂದ ನೀರಾಗಿ ಇರ್ತಾವ ಒಂದೊಂದ ಹಾರ್ತಾವ
ಬೇರೆ ಕಾಂತ ಇವು ಬೇರೆ ಕಾಂತ ಇದನ್ನ ನೀರಾಗಿ ಇರ್ಬೋದೇಏೋ ಭವಿಷ್ಯ ನೋಡ್ದಾಗ ಒಂದ್ಲ ಹಿಂ
ಹ್ಮ್ ಅದ್ ಹಸಿರ ಒಂದ ಬರ್ತಾವಲ್ ಗಿಡದಾಗೆ ಜಾಸ್ತಿ ಆತ
ಅದೇ ಮಿಣಿಗೆ ನಾವಂತು
ಹ್ಮ್ಗೆ
ಅದ ಬರ ಗಿಡಕ್ ಗಿಡಕ್ ಹಾಕದ
ಗಿಡ ಗಿಡಕ್ ಆಗರ ಅದು ಒಂದ ದಿನ ನಮ ಸಾಲ ಹಂಂಗ ಆಗಿತ್ರಿ ಹುಡುಗರು ನಾವವು ಎಲ್ಲ ಕುಂತತ್ ಬಿಟ್ಟ ನಡಬರ್ ಬಂದ್ ಬಿದ್ದ್ ಬಿಡ್ತದ ಇದದ ಕೆಳಗೆ ಎಲ್ಲಾ ಹುಡುಗರ್ ದಿಕ್ಕಪ್ಪ ಅಲ್ರಿ
ಹ್ಮ್
ಮತ್ತತ್ ಅದ ಯಕಡೆೋಯತಾ ನ ಸಣ್ಣದಯತ
ಕಾಣಲ್ರಿ ಅದು ಬಿದ್ದ ಜಲ್ದಿ
ಹೌದ್ರಿ ಕಾಣಲ್ಲ ಸಣ್ಣದ ಇರ್ತದಲ್ ಬಾಳ ಎರಡ್ ಸಲ ಆಯ್ತು ನೋಡ್ರಿ ಒಂದ ಒಂದ್ ಸಲ ಹ್ಮ ಒಂದ್ಸಲ ಅಂದ್ರೆ ನಮ ಕಾಲು ಬಗ್ಲಾಗಿಿಂದೆ ಹೋಗದ್ರು ಪ್ರೇರಕ್ ನಿಂತೀವಿ ಕಾಲ್ ಬಗ್ಲಾಗಿಿಂದೆ ನಮ್ಮ್ ಅವಿ ಹಡಕತ್ತಾಳ ಹಾಗೆ ಹುಳ ಹುಳ ಅನಕತ್ತಳ ಏನ್ ಹುಳ ಅಂತ ನಾ ನಡಕತ್ತ
ಹ್ಮ್ ಗೊತ್ತಾಗಲ್ಲದು
ಗತ್ತಾಗಲ ಸಾ ತೋರ್ಸಾ್ದಳ ಅದೇನ ಅವವುಗಳ ಎಲ್ಲ ಡೇಂಜರ್ ಅದ್ರಾಗನು ವಿಷುದದ್ಧ ಇರ್ತಾವ
ಹ್ಮ್ ವಿಷದ್ ಇರ್ತದ ಮತ್ತ ನೋಡದ್ ಎಟ್ ಬರೆಕ ಅದ ಆದ್ರೆತ್ತ ಹುಣಸುಕ್ ಏನ ಮಾಡಿಲ್ಲೀದ ಮೇಲೆ ಬೇದ ಆ ಕಡೆ ಈ ಕಡೆ ನೋಡ್ತು ಒಂದ ಗಿಡಕ್ ಪಾಸ್ ಆಯ್ ಮತ್ತ ಅಪ್ಪ ಇಲ್ಲ ಗಿಡ ಎರಿ ಮಳೆ ಮೇಲೆ ಹೋಗಯತ ಅಲ್ಲಿ ಮುಂದೆ ಡಾಕ್ಟರ್ ಮನೆ ಮುಂದ್ ಅದಲ್ಲ ಅಲ್ಲಿ ಮಳೆ ಮೇಲೆ ಮತ್ತ ಗಿಡಕ್ ತಂದದ ಅದು ಆ ಗಿಡಕ್ ಬಂದಿಂದಾನೇ ಕಾಣವ ಅಲ್ದ ಅದು ಎಕಡೆ ಹೋಯ್ತಾನನದೇ ಗೊತ್ತಾಗೋ್ದು
ಹೌದು ಅವ ಒಂದ್ ಕಡೆ ಇರಲ್ರಿ ಎಕಡೆ ಹೋಗಿರ್ತಾವ ಅಲ್ಲೇ ಸ್ವಲ್ಪ ಹುಷಾರಿ ಇರ್ಬೇಕ್ರೀ ಒಂದ್ ಎರಡು ಹ್ಮ ಎಲ್ಲಾರ ಅ ಒಳಗ ಮಣ್ಣಾಗ ಬಿಲಾ ಪಿಲಾ ಇದ್ದ್ ಅಂದ್ರೆ ಹೋಗಿರ್ತಾವ ಒಳಗ್ ಹಡುಗೊರಗ್ ನೋಡಿರ ಹುಡುಗ್ರ ಆಗುತ್ತೆ
ಹುಡುಗೂರೆಲ್ಲಾ ಆಡ್ತಾರ ಏನ ಮಾಡಕ್ ಆಗಲ್ಲ
ಹ ನಾವ್ ಶಬ್ದ ಯತ್ ಅಂದ್ರೆ ಬರಲ್ರಿ ಹಿಂಗ ವಾತಾವರ್ರಣ ಶಾಂತಿ ಇತ್ತ ಅಂದ್ರ ಬಂದಿರ್ತಾವ ಹ್ಮ್ ಈಗ ಎರಡು ದಿನ ಷ್ಟ ಬಿಸಲ ಅದ ಮಳೆಗ ಅನ್ತ
ಅನ್ಸವಲ್ದು ಹಂಗಷ್ಟು ಬಿಸಿಲದು
ಅಷ್ಟ್ ಬಿಸಲು ಅವ್ ಹಾಗಿಗಗ್ ಬಂದಾವೇನ್ ಮಾಡ್ಯವ
ಹ್ಮ್
ನಮ್ಗೆ ಕೂಡಕ ಆಗವಲ್ದಿಲ್ ಕುಂತಲ್ಲ
ಮಕ್ಕೊಂಡ ಏನ್ರತಾನೆ
ಇಲ್ಲ ನೋಡ್ರಿ ಆಡಕ್ಕಂತನ್ ಹೊರಗ
ಏನು ಮಾಡಿದ್ರಿ ಊಟಕ್ಕೆ
ಹ್ಮ ಮುಂಜಾನೆ ಒಗ್ಗ್ರರಣಿ ಮಾಡಿದ್ದೆ ಈಗ ಅನ್ನಾನ ಮತ್ತೆ ಟಮಾಟೆ ಸಾರು ಮಾಡ್ಕೊಂಡಿರ್ತಾರೆ ಕರಿಲ್ಲ ಕರ್ತ ಸಂಜಿಗೆವತ್ತಷ್ಟ ಶುಕ್ರವಾರ ಸಂತೆ ಅದ ರಂಗನಪೇಟೆ ಹ್ಮ್ ಹಲ್ಲೇ ತಾರಕನಂದ್ರ
ನಾನು ಯ್ ಬಂದೇನ್ ಗಂಗನಪೇಟಿ ಸಂಗಸಾಲಂದ ಯಾರು ಇದದೆಲ್ಲ ಒಳ ಬಂದೆ
ಹ್ಮ್
ಫೋನ್ ಹಚ್ಚಿದ್ರು ಹೋಗವಕ್
ಆ ತಿಂಗಗಳಾ ತಿಂಗಗಳಾ ಕಟ್ತಾರೇನ್ರಿ ಸಂಂಗ
ಅದು ಇಷ್ಟ ದಿನ ಕಟ್ಟಾವವು ಬೇರೆ ನೀರ್ ದೂರಿ ತಿಂಗಳು ತಿಂಗಳು ಕಟ್ಟಾವು ಈಗೇನದ ಹದ್ದುಮ ಕಟ್ಬೇಕನಕತ್ತ ತರ ಇದ ಇದರು ಪಯನಸ್ ಆಲಿಲ್ಲ ಶ್ರೀರಾಮ್ ಪಯಣಸ್ದಾಗ ನೀನ್ದ ನೋಡ್ಬೇಕು ನೋಡ
ಹೌದ ಅದ್ರಾಗನು ಕೊಡ್ತಾರ ಒಂದ್ ಲಕ್ಷ ತನ ಸಂಘಗಳ
ಒಂದ್ ವರ್ಷ ಮೂರ್ ವರ್ಷ ಕೊಡ್ತಾರೆ
ಹ್ಮ ಅಲ್ಲಾ ಒಂದ್ ಲಕ್ಷದ
ಹತ್ ಎಷ್ಟ್ರೀ ಹ್ಮ ಒಂದ್ ಲಕ್ಷ ಎರಡುವರ್ ಲಕ್ಷ ತಕಕೊಡ್ತಾರೆ ಸಿವಿಲ್ ಮೇಾಲ ಕೊಡ್ತಾರೆ ಅವ್ರು
ಹ್ಮ ಸೇಲ್ಸ್ಕ್ರ್ ಮ ನ
ತೊಡ್ರ ಸಿವಲ್
ಈ ಫೋನ್ ಯಾಗನು ಸಿಕ್ತಾವಲ್ರರಿ ಲೋನ್ಗಳು
ಫೋನ್ಗ ಬಡ್ಡಿ ಜಾಸ್ತಿ ಇರ್ಬೇಕ್ರೀ ಏನಂದ್ರಿ
ಜಾಸ್ತಿಲ್ಲ ಒಂದ್ಸಲ ನಮ್ಮ ತಮ್ಮ ಏನ್ ತಗೊಂಡಿದ್ದ ನೋಡ ಎರಡ್ ಸಾವಿರ ಹೌ ಮತ್ತೆ ಏನೇನ್ ಆಯ್ತನೆ ಕಟ್ಟದಾರ ಬ ಕಟ್ಟದ ಮತ್ತ ಒಣಲನ್
ಕಟ್ವ್ಯಾಕರಿ ಮತ್ತ
ಹ್ಮ ತಿಂಗಳ ಯಾವಾಗಾರ ಬೇಕಂದ್ರೆ ಏಳ್ ಸಾವಿರ ಹಂಗ ಕೈ ಆಗಿರ್ಲಿಲ್ಲ ಅಂದ್ರ ಯಾರಿಗ ಕೇಳಲ್ಲ ತಾನೇ ಏಳ್ ಸಾವಿರ ಐದ್ ಸಾವಿರ ಇಂತತಾನ ತಿಂಗಳ ಮುನ್ನೂರು ನಾಕ್ನೂರು ಕಟ್ಬತ
ಕಟ್ಬೇಕ ಚಲೋ ಬಿಡ್ರಿ ಯಾರಿಗೆ ಯಪ್ಪಲ್ಲದಂಗ ಮಾಡಕ್ಕಳ
ಹಾಗೆ ಹ್ಯ ಮಾಡ್ತ ನ ಯಾರಿಗೂ ಕೇಳಲ್ಲ ಕಷ್ಟ ಬೇಕಾಯ್ತು
ಅಂದ್ರ ಸ್ವಲ್ಪ ಆದದ್ರ ನೆಡತದ ಜಗ್ಗೆ ಲ ಒಂದ್ ಲಕ್ಷ ಯಾವ ಹ್ಮ್ ಟೆನ್ಷನ್ ರೀ ಒಮ್ಮ ಇರ್
ಹ್ಮ್ ಇರಲ್ಲ ಎಲ್ಲಾ ಡೀಟೇಲ್ಸ್ ತೋತಾರ ಅವ್ರ ಬ್ಯಾಂಕ್ ಡೀಟೇಲ್ಸ್ ಅಡ್ರೆಸ್ ಸೆಲ್ಫಿ ಎಲ್ಲಾ ತೋತಾರೆ ಎಲ್ಲಾ ಡಿಟೇಲ್ಸ್ ತಗೊಂಡ್ ಅಡ್ರೆಸ್ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ನಂಬರ್ ಎಲ್ಲ ಡಾಕ್ಯುಮೆಂಟ್ಸ್ ತಗೊಂಡೆ ವೆರಿಫೈ ಮಾಡಿ ಕೊಡ್ತಾರ ಅವನು ಕದಾವ ಜನ ನಾಾವೇ ಲ ಸುಮ್ಮ್ಯಾಗೆ ಡಿಟೇಲ್ ಹಾಕ್ಬೇಕಂತ ನಾನೇ ಇದು ಮಾಡೋಲ್ಲಾ
ಹು ಹು ಹು
ಕಾ ಕೊಟ್ಟೆ ಕೊಟ್ರೆ ಚಲೋ ಮತ್ತ ಆಮೇಲೆ ಒಂದ್ಸಲ ಹೋದ್ರೆನ್ ನೋಡ್ಬೇಕ
ಹೌದ್ರಿ ಟಕ್ ಹಂಗೆ ಆತದ್ರಿ ಒಂದೊಂದ್ಸಲಾ ಯಾರ್ ನಂಬಕು ಯಾರನ್ ಬಿಡಬೆಕು ಅಣ್ಣಂಗಾಗಿಬಿಡುತ್ತದ.
ಮತ್ತ ಕಣಿಕ್ ಎದ್ರ ಇದಾರ ನಂಬಕ್ ಆಗಲ್ಲ ಈಗ ಕಾಲದಾಗ ಎಲ್ಲೋ ಇದ್ದೋರು ಲೋನ್ ಕೊಡ್ತಾರಂದ್ರ ಬೆ ಒಂದಸಲೇ ಎಷ್ಟು ಮಾಡ್ಬೇಕ ಹೌದು ಹುಡುಗುರು ಸಾಲಿಗೆ ಹೋಗ್ಯಾವೆನರಿ
ಶಾಲೆಗೆ ಹೋಗ್ಯಾರ ನೋಡ್ರಿ ನಾನು ಮೆಣಸಿನ್ ಕಾಯಿ ಸೋಸಿ ಕುಡ್ಸೊಂಡ್ ಬರ್ಬೇಕಂತ ಇದ ಮೆಣಸಿನಕಾಯಿದ ಪ್ಲಾನ್ ಬಾಳದಿನಾ ಆಯತ್ ಮಾಡಕತ್ತ ಅದ ಒಟ್ಟ ಆಗವಲದ ಈ ಸುಮ್ಮ್ ಸೋಸಗೊತಕುಂತಿದ್ದೆ ಹೊರಗ ಆವಬರವರಿಗೆ ಆಕಳಡವ ದ್ದೆ ಅದ ಇಲ್ಲೆ ಕುಂತು ನಾನೂರಾ ಎಂಬತ್ ರೀ
ಹೌದ್ರೀ ತುಟ್ಟಿ ಆಗೇವೆ ಮೆಣಸನಕಾಯಿ ನಮ್ಮದೂನು ಇಲ್ಲಾ ಅದ್ ಮನ್ನಿದ ಊರಾಗಿಂದು ತರ್ಸಿದ್ವಿ ತರ್ಬೇಕಂದ್ರ ನನಗ ಈಗ ಮಳಿ ಮಳಿಗಾಲ್ ಬರ್ತದಂತ ನಾ ಗಪ್ಪಆದೆ ಇದ್ ನೋಡಿದ್ರೆ ಬ್ಯಾಸಗಿನೇ ಆಗಿದ ಹಂಗ ಬಿಸಲ್ ಬಂದ ಹಕ್
ಮಸಾಲಿ ಕಾರಾ ಬೇಡವಾಗಿ ತಿನ್ನಬೇಕಂತ ನಮ್ಮ ಮಸಾಲಿ ಕಾರಾ ಕುಡ್ಸೊ ಬಂದಿನಿ ಅದಿದ್ರೆ ಒಂದ ತರಾ ಹತಾಕಟ್ಟೇತಿ ನೋಡ್
ಹೌದು ನಮ್ಮಮಾವಾರು ಐದ್ ಕೆಜಿ ಕುಡ್ಸಿದ್ರು ತಗೊಂಡ್ ಹೊಕ್ಕಿನ ತಗೊಂಡ ಹೋಗಿ ಎಲ್ಲಿ ಇಬ್ಬರು ಸಲ್ಲಂದ ಕೊಟ್ಟು ಕೋತ್ಕ ಕುಡ್ತಿ ಅಂತ ಅಂದ್ರ ನಾಳೆ ಹೋದ್ರ ತರ್ಬೇಕು ಸಾಕೋ
ತರ್ಬೇಕಲ್ ಡ್ರಿ
ನಮ್ಮ ಮನ್ಯಾಗ ಅದ ಇದ್ ಮಾಡಲ್ಲೇನಿಲ್ಲ ಖಾರ ಮಾಡ್ತಾರ ನಮ್ಮ ಅಮ್ಮಾರು ಅದ್ಕವಲ್ಲಾ ಅಂತ ಬಾಳ ಖಾರ ಇರ್ತದ ನಮ್ಮ ಅಮ್ಮಾರ್ ಕೊಡ್ಸಿದ
ಯಾಕ್ ನೀವ ಖಾರಮಾಡಲ್ಲ ನಡ್ರಿ
ಉಣತಿವಿ ಅಂದ್ರೆ ಬಾಳ ಜಗ್ಗಿಕಾರ ಅವ್ ಸಣ್ಣ ಲವಂಗ ಮೆಣಸಿನಕಾಯಿ ಅಂತಾರ ಲವಂಗ ಕುಟ್ಸಸ್ತಾರ ಅವ ಅದು ಸ್ವಲ್ಪ ಬಾಳ ದಿನಾ ಬಾಳಕಿ ಬರ್ತದ ಸ್ವಲ್ಪ ಗಿರಾನ ಜಾಸ್ತಿ ಜಾಸ್ತಿಹಾಕ್ ಖಾಲಿ ಮಾಡ್ತ ತರಾ ತಂದ
ಹು
ಕಾರ ಇರನ ನೋಡಿ ನೋಡಿ ಹಾಕ್ತಾರಾ ಫ್ರಿಜ್ನ್ಯಾಗ ಇಟ್ಟ ಬಿಡ್ತಾರ ಅದೇನ್ ಗಲರ್ ಇದಾಗಲ್ಲಾ ಏನಿಲ್ಲ ಅದು
ಹೌದ ಹು ಮಸಾಲಿಕಾರ ಅಂತ ಕಲರ್ ಯಾವಾಗ
ಹು ಪಲ್ಯ ಚಂದ ಕೆಂಪಗ್ ಚಂದ ಆಗತದ ಮಾಡಿ
ಕೆಂಪು ಚೆಂದ ಆತದ್ರೀ ಎಣ್ಣೆ ಜಾಸ್ತಿ ಇದಾಗಲ್ಲ ಅದಕ್ಕೆ ಎಣ್ಣೆ ಹೋಗಲ್ಲಾ ಎಣ್ಣಿಹು ಯಾವ್ದಾನ ಮುಗಸ್ ತಮಾಟಿ ಸಾರ್ ರದು ಮಾಡ್ರ ಅದು ಖಾರ ಹಾಕದ ಅಂದ್ರೆ ಎಣ್ಣಿನೆ ತಲಿತ ತದ ಯಾಕಂದ್ರೆ ಕೊಬ್ಬರಿ ಎಣ್ಣೆ ಉಳ್ಳಾಗಡ್ಡಿ ಅದು ಹಾಕ ಕೊಟ್ಟಿರ್ತಾರಲಾ ಒಳಗ
ಹೌದು ಎಣ್ಣಿ ಬಿಡ್ತದ
ಎಣ್ಣಿ ಬಿಡ್ತಾದನೋದಾದು
ನಮ್ಮಮ್ಮಾರು ಅದೇ ಮಸಾಲೆ ಇದ ಹಾಕಿ ಕುಡ್ಸ್ತಾರ ಅವ್ರನು
ಓ ವಷ್ಟು ಐಟಮ್ ರಿ ಎಷ್ಟು ಸಾವಿರ ರೂಪಾಯದದ ಹತದ ಐನೂರು ರೂಪಾಯಿ ಮೆಣಸಿನಕಾಯಿಗೆ ಸಾವಿರ ರೂಪಾಯಿ ಹೋದವು
ಚಲೋ ಬರ್ತದರಿ ಅಡ್ಗೆ ಮಾಡಿದ್ರ ಟೇಸ್ಟ್ ಆದ್ರ ನವು ಮಸಾಲ ಹಾಕ್ಲಿಲ್ಲ ಅಂದ್ರ ನಡ ತದ ಅಡಿಗೆಗೆ ಅವ್ವ ಟಮಾಟೆ ಸಾರಿಗಾಗ್ಲಿ ಬೇರೆ ಸಿಂಪಲ್ ತರಕಾರಿಗೆ
ಬಾಕಿ ನಮ್ಮ ಅಪ್ರ ಇದರಾಗಎರಡ ಲೆಗ್ ಪೀಸ್ಆದ್ರ ಬರಬರಿ ಆಗತತಿ ನೋಡವ್ವಾ
ಹು ಹ್ಹುಕ್ ಬಿರಿಯಾನಿ ಆದಂಗ ಆಯ್ತಹಕು ಗರಂ ಮಸಾಲೆನೇ ರೀ ಎಲ್ಲದಕ್ಕು ಗರಂ ಮಸಾಲೆನೆ ಇಗ ಎಲ್ಲಾ ದಕ್ಕು
ಇಲ್ಲಾದಕ್ಕೂ ಅದೆ ರಿ ಬ್ಯಾಲಿ ಸಾರ ಒಂದ ಬಿಟ್ಟ
ಹು ಈಗೇನ್ರೀ ಮಾಲದಾಗ ಎಲ್ಲಾ ವೆರೈಟಿ ವೆರೈಟಿ ಮಸಾಲ ಬಂದವ ಸಬ್ಜಿಗೆ ಬೇರೆದ ಈಗ ಬಾದ್ನಿಕಾಯಿಗ್ ಬಂದು ಮಸ್ ತಲೆ ಬಂದದ ಬದ್ನೇಕಾಯಿ ಹಳಗಾಯಿ ಮಾಡ್ತಾರಲ್ಲ ನಿಮಗ ಏನಂತಾರ ಅದಕ ತುಂಬ್ ಬದ್ನೇಕಾಯಿ
ಹತರ ಅದು ಹಾಕಿ ಮಿಕ್ಸ್ ಮಾಡಿದ್ರೆ ಆಯ್ತು ರೆಡಿ.
ಹೌದ್ರಾ
ದೋಸ ಹೆಂಗ ಇರ್ತದ ಇಡ್ಲಿ ರವೆ ಇನ್ಸ್ಟಂಟ್ ರವಾ ದೋಸ ಇಡ್ಲಿ ದೋಸಾ ರೆಡಿ ಹೆಂಗ ಇರ್ತದೆ. ಮ ಮಸಾಲೆ ಅದು ಕೊಯ್ದು ಅದೇ ತುಂಬಿ ಬಿಡ್ಬೇಕ ನೀರಾಕ ಕಲ್ಸ ಏನ್ ಹಾಕದ್ ಮ್ಯಾಗ ನಾಗ ಬೇಕ ಯಾಂದ್ರೆ ಇನ್ನೊ ಸ್ವಲ್ಪ ಮೆಣಸನ್ ಖಾರ ಪುಡಿ ಉಪ್ಪು ಹಾಕೋಬಹುದು ಅಷ್ಟೇ ನೆಡ್ಬೇಕ್ನಾ ಅದಕ್ಕೆ ಹೋಗಿದ್ದೆ ಈ ಕಡೆ ಬಳಗಾವ್ ಸೈಡ್ ಅಲ್ಲಿ ನೋಡಿದೆೆ ಅದು ಇಲ್ಲ ಏನ ಅ ಗೊತ್ತಿಲ್ಲ
ಇಲ್ಲ ಅಂಗಡಿಯ ಸಿಕ್ಕಿತ್ ಅಂಗ
ಅಂಗ್ಡಾಗ್ರಿ ನಾವ್ ಫ್ರೆಂಡ್ ಮಾಡಿದ್ಲಾಕಿ ಅವ್ರ ಮನಗ್ ಹೋಗಿದ್ದೆ ಬಾವ್ರ್ತ ಹ್ಮ್ ಅದ್ ಮಾಡ್ಕೊಟ್ಲು ಚೆನ್ನಾಗಿತ್ತು ಟೇಸ್ಟ್ ಮನ್ಯಾಗ ಮಾಡದಂಗೆ
ಹ್ಮ್ ನೀವೇನದ ಬರ ಬೈದರ್ಲೆೇ ಮಾಡಾರನ ಅಂತ ಕೇಳ್ರರಿ ಅವ್ರ ಪಾಕೆಟ್ ಫೋನ್ ಮಾಡಿನ ಅಂದ್ರನ
ಕೊಟ್ಟಿದ್ದೇ ಎಲ್ಲಿ ಕುಟ್ಕೋ ಕೂಡ್ರ ಟೈಮಿ ಇರಲ್ಲ ಇಬ್ರು ಕೆಲ್ಸಕ್ ಹತವಿ ಅನ್ ರೆಡಿ ಇರೋರ್ ತರ ಆಯ್ತ ನೀರ ಕಲಸೋದು ಬ ಬದ್ನಕಾಯಿ ತುಂಬದು ಕರೋದು ಎಣ್ಣೆ ಅಷೆ ಇವಾಗ ಎಲ್ಲ ಸತಿ ಆಗ ಹಂಗೆ ಅಲ್ರಿ ಲೈಫ್
ಹಂಗೆ ನೋಡ್ರಿ
ಹ್ಮ್
ಹ ಯಾವ ಸಿಗ್ತ ಎಲ್ಲಾ ಮನ್ಷ್ಯ ದುಡ ಗಂ ಬಿದಿಂದ ಮೈನ ಮುಸ್ಬಾರ್ದ ಇದು ಆಬಾರ್ದ ಅಂತ ಅದೇ ಮಾಡ್ಕೊತಾರ
ಹಳಾಗ ಮದ್ದೆಲ್ಲ ಮಯಾಗೆ ಕೊಟ್ಟತಿದ್ರ ಮನ್ಯೆ ಮಾಡ್ತಿದ್ರ ಎಲ್ಲಸ
ಹ್ಮ್
ಮತ್ತೆ ಊಟ ರಿ
ಮಾ ಮಾಡ್ತೇನ್ ರಿ ಈಗಸದ ಊಟ ಎರಡ ಆಯ್ತು ಆಡ್ ಸ್ವಲ್ಪ ಆಡ್ ತೊಳಗೋದು ಬರ್ತನ್
ಆಯ್ತುರಿೀ ಸರಿ ರಿ